ಹಲೋ
ಎನ ಮಾಡತಿ ಎಾ
ಏನ ಇಲ್ಲ ನೋಡಮ್ಮ ಊಟ ಅದ ನಿಂದ
ಊಟ ಮಾಡಬೇಕು ನೋಡು
ಊಟ ಮಾಡಿ ಕೆನ್ ಕುತ್ಕೊಂಡಿದ್ದೆ ನಾನು ಇವಾಗ ನೆನಪ್ಪಾ ಆತ್ತು ಫೋನ್ ಹಚ್ಚಿದೆ
ಊಟ ಮಾಡಿ ಕುತ್ಕೊಂಡು ಇದೆ ನೆನಪ ಆಯಿತ ಫೋನ್ ಹಚ್ಚಿದೆ
ಏನರೆ ಬಿಸಿನೆಸ್ ಮಾಡಬೇಕಂದ್ರ ಏನ ಅಂದ್ರ ಒಂದ್ ಇದು ಮಾಡ್ಬೇಕ್ ನೋಡಮ್ಮ ಅಂದ್ರೆ ಬಿರಿಯಾನಿ ಅಂಗಡಿ ತೆಗಬೇಕು ಎನ್
ಬಿರಿಯಾನಿ ಅಂಗಡಿ ಯಾವ ಬಜೆಟ್ ಜಾಸ್ತಿ ಆಗುತ್ತಾನ ನಮ್ಮ ಹಂಗ ಹಂಗ ಅಂದಾಜ ಬಜೆಟ್ ಬಜೆಟ್ ಎಷ್ಟಾದ್ರ ಆಗಬಹುದೇಳ
ಬಜೆಟ್ಟ ಜಾಗ ಬಾಡಿಗೆ ಲೀಸ್ಗೆ ಹಟ್ಟಿಬಟ್ಟಮ್ಮ ಒಂದ್ ವರ್ಷ ಹಿಂಗೆಲ್ಲಾ ಹಾಕ್ಯವಕ್
ಹಾಕೆಂದು ಅದು ನೋಡ್ಬೇಕದ ಮತ್ತೆ ಅಂಗಡಿದ ಖರ್ಚ ಎಲ್ಲ ಸೇರಿ ಸ್ಟಾರ್ಟಿಂಗ್ ಬಾಳ ಬರ್ತ ಮಾ ಕಲಿಕ್ಕ ಆಗತ್ತ ನ ಒಂದು್ ಏಳೆಂಟು ಏಳೆಂಟು ಲಕ್ಷ ಬರ್ತ್ ಮೈ ಮೇಲೆ
ಅಷ್ಟು ಬರ ತಿಂತೆ ನಮ್ಮ ಒಂದ್ ವರ್ಷದ ಬಾಡಿಗೆ ಒಮ್ಮೆಗ್ಲೆಕ್ ಕೊಡೋದಂದ್ರೆ ಅಷ್ಟ ಒಂದವರ್ ಲಕ್ಷದ ಮಟ್ಟ ಆಗ ತಮ್ಮ ಎಷ್ಟು ಬಾಡಿ ಎಷ್ಟ ಆಯ್ತ
ಬಾಡಿಗೆ ಕಮ್ಮಿ ಇದ್ರೂನು ಒಂದ್ ವರ್ಷದ ಕೊಡ್ಬೇಕಮ್ಮ
ಅಲ್ಲಮ್ಮ ಎಷ್ಟ ಅದಮ್ಮ ಒಬ್ ಬಾಡಿಗೆ ಹೂ ಬಡಿಿಗೆ ಎಷ್ಟದ ಅವಮ್ಮಲ್ಲಿರ್ಡದಾಗ ಕಾಂಪ್ಲೆಕ್ಸ್
ಕ ಹೇಳಬೇಕಪ್ಪ ಇದ್ರೂನು ನಾ ಇಷ್ಟು ವರ್ಷಕ್ಕಂತ ಸೀಮಿತ ಮಾಡವಿ ನಾವು ತಿಂಗ್ಟ ನಮಗೆ ಆೇಲ್ಲಕ್ಕಡೆಲ್ಲ ಬೆಕ್ಕ ಆಗತ್ತ ಂದ್ರ ಅದ ಒಂದ್ ಆ ಜಾಗದಾಗರ ಬ ಇಲ್ಲ ಅ ಸುತ್ತಮುತ್ತ ಇರ್ಬೇಕ ಒಂದ ಎಲ್ಲಾರ ಚಲೋ ಜಾಗ ಇಡ್ಕಂಡ್ ನಮ್ಗೆ ಹೆಂಗ ಬೇಕ್ ನೋಡ ಹಾಂಗ್ ಇ ಮಾಡ್ಬೇಕಮ್ಮ ಜಾಗ ಸಿಕ್ಕ್ರಿ ಬೇಸ್ ನೋಡಮ್ಮ ಕಾಂಪ್ಲೆಕ್ಸ್ ಅನ್ನೋಕಿಂತ ಹೆ್
ಹೂ
ಜಾಗ ಸಿಕ್ ಬಿಿಟ್ಟುಪ್ಪ ಅಂದ್ರ ನಮ್ಗೆ ಹೆಂಗ್ ಬೇಕ
ಹೂ ಹಂದ ಜಾಗ ಅಂದ ಹೆಂಗಮ್ಮ ಮತ್ ನಾವು ಅಲ್ಲಿ ಕಾಂಪ್ಲೆಕ್ಸ್ ಕಟ್ಟ ಅನ್ಸಕು
ಹೂ
ಅ ನಾವು ಕಟ್ಟಿಂತಗೊಂಡರ್ಬೋ ಕಟ್ಟಿದ್ದಾದ್ರ ಬೇಶಾ ಲ್ಲ ನ್
ಕಟ್ಟಿದ್ದು ಅಂದ್ರ ಲೆಕ್ಕರೆ ಇರಲಮ್ಮ
ಈ
ನಮ್ಗಾದ್ರ ಹಿಂದ ಹಿಂದ ಅಡ್ಗೆ ಮಾಡಾಕ್ ಇಟ್ಕಂಡ್
ಹೂ
ಮುಂದ ಇದು ಮಾಡಕ್ ಬರ್ ತಂದ್ರ ಇದಾಗತ್ತಮ್ಮತ್ತ ಎಲ್ಲ ಕಡೆಗೆಲ್ಲ
ಹ ಹೂ ಅದೇ ಕಾರಣ ಅಂದ್ರ ಆಥರ ಕಾಲೇಜಾಗ ಎಲ್ಸತ್ತಾವಡಮ್ ಇವಾಗ ಎಲ್ಲಿ ಎಲ್ಲಾರೂ ಪಾರ್ವಡ ಖಾಲಿ ಜಾಗ ಕಾಂಪ್ಲೆಕ್ಸ್ ಕಟ್ರಿಪ್ ವಡಿ ಕೊಟಮಟುಂತ ಕಮ್ಮತಾರೆ ಹೂ ಹೂ ಇವಾಗ ಎರ್ ಕಾಡದಾಗಂತ ಎಲ್ಲಿ ರೋಡ್ ಸೈಡ್ ಅಂತ ಎಲ್ಲಿ ಕಾಲೇಜ್ ಆಗ ಇಲ್ಲ ಅಲ್ಲಿ
ಖಾಲಿ ಜಾಗ ಸರ್ಕಲ್ ನಾಗ ಬೈ ಪಡಪ್ಪ ಅಂತ್ಯಾವಲ್ಲ ಈಗ
ಹೂ ಇಲ್ಲಿ ಶಾಲೆ ಮುಂದ್ಯ್ತು ಬಿಡು ಅದು ಹೊಲಾ ಮಾಡ್ತಾರ ಒಟ್ಲಿನ
ಹೌದಾ
ಹೂ ಏನಾಗಿಟ್ಟವು ಮಾವು
ಏನಮ್ಮ
ಅಲ್ಲಿ ಸಾಲೆ ಮುಂದ್ ಒಂದು ಹೊಲ ಇತ್ತಲ್ಲಮ್ಮ ಅ ಏನ್ ಪ್ಲಾಟ್ ಆಗ್ಯ ಇವಾಗಲ್ಲಿ
ಹ ಅಲ್ಲೇ ಮುಂದ ನಮ್ದು.
ಹ್ಮ್
ಇಲ್ಲ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಮಗ್ಲೇ ಆಯ್ತಲ್ಲ ಅದ.
ಹ್ಮ್ ನಮ್ಮ.
ಹ್ಮ್ ಹ್ಮ್
ಹ್ಮ
ಬರ್ತಾಯಿಲ್ಲ ಚೆನ್ನಾಗಿ ಗೊರಕೆ ಮಾಡಡ್ದ ಹೊಡ್ರ
ಎಬ್ಬಿಸಿರ್ ಎಬ್ಬಿಸಿ ಮ್ಮ ಹೆಬ್ಬಿಸಿಂದ ಹೆಬ್ಬಸ ಸ್ವಲ್ಪ ಊರಿ
ಯಾಕೆ ಎಬ್ಬಿಸ್ತಾರೆ.
ಹ್ಮ್ ಹ್ಮ್ ಆಯ್ತ
ಹ್ಮ್
ನಾಳೆ ನಾನು ಊರಿಗೆ ಬರ್ತೀನಿ ಅಮ್ಮ.
ಯದಕ್ಕ.
ನಾ ನಂಗಂದ್ರ ಹಾಸ್ಟೆಲ್ ಅಂದ್ರ ನನಗ ಊರಾಗ್ದಿದ ಬೇಸ್ರಗತ್ತಮ್ಮ ಅದಕ್ಕ.
ನಾ ನಾ ಬರ್ತನಲ್ಲ ತಾಡಿ
ಇಲ್ಲಮ್ಮ ಒಬ್ರ ಇ್ರ ಅಲ್ಲಿ ಒಬರು ಅಲ್ಲಿ ಇರ್ಬೇಕಮ್ಮ ಇಲ್ಲಾಂದ್ರ ಲೆಕ್ಕಿರಾಳಲ್ಲ..
ಇಲ್ಲಮ್ಮ ಹಾಸ್ಟೇಲ್ ಅಂದ್ರೆ ಇಲ್ಲೇ ಇರ್ಬೇಕು.
ಹಾ
ಹ್ಮ್ ಅದು ಬಿಡ್ಬಡದು ಜಂಟಿ ಬಿಡಬಾರದಮ್ಮ
ಏನಮ್ಮ ಜಂಟಿ ಬಿಡಬಾರದ.
ಹ್ಮ್. ಹ್ಮ ಜೋಡಿಯಮ್ಮ.
ಅಂದ್ರೆ ನಮ್ಮ.
ಹ್ಮ್ ಆಮೇಲೆ ಹೇಳ್ತೀನ ಅಂತೀರಿಮ್ಮ ಬಂದ್ಮೇಲೆ ಹೇಳಿ
ಹ್ಮ ಎಂಟನೇ ಕ್ಲಾಸ್ನ ಕನ್ನಡದ ಫಸ್ಟ್ ಪಾಠ ಯಾವದ ಇತ್ತಮ್ಮ.
ಎಂಟನೇ ಕ್ಲಾಸ್ಮೇನಗ ಕನ್ನಡ ಪಾಠ.
ಹ್ಮ
ಡ್ಯಾಶ ಎ ಓಲ್ಲ ಒಂಬತ್ತನೇ ಕ್ಲಾಸ್ನ
ಹ ಇಲ್ಲಿ ನಡಂಬ ನೆನಪಲ್ಲ
ಅಮ್ಮ ಟೆಂತ್ ಅಂತ ರೀಸೆಂಟ ಆ ಯಾರ ನೆನಪ ಇರ್ತಿಲ್ಲಮ್ಮ ಯಾವಾಗತ್ತೆ ಟೆಂತ ಮರಿಯಾಕ್ ಸಾಧ್ಯನೇ ಇಲ್ಲ ಮತ್ತೆ ಪ್ದು ವೆರಿ -ವೆರಿ ಇಂಪಾರ್ಟೆಂಟ್ ಅವು
ನನಗ ಏನ್ ಇಂಪಾರ್ಟೆಂಟ್ ತಲ್
ಹಣಾಮನ್ಸಾರಾಮ ಎಣಾಮ ರಾಗಿ ಇಲ್ಲ ನಮ್ಮ ಮನದಲ್ಲಿ ಮೂಡಿದ ಪ್ರಶ್ನೆಗ ಮಳೆ ಆರ್ತನ ಕೇಳರ ಎಲ್ಲ ನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯುದ್ಧ ಪಾಠ ಮಾನ್ 'ಸಾರಾ ಅಬ್ಬುಬಕರ್' ಕವಿ ಹ ಬೇರೆ ಕ ಕೇಳ್ದ
ಏನೋಡ ಅವ ನೆನಪಿಲ್ಲ ನನಗ
ನೆನಪಿಲ್ಲಾ ಅಲ್ಲಮ್ಮ ಸ್ಪೋರ್ಟ್ಸಯಾವಗ ಇಟ್ಟಿದ್ರ ಅನ್ನೋದ್ರ ನೆನಪ ಐತಿಲ್ಲಮ್ಮ.
ನಮಗೆ ಹೈಸ್ಕೂಲ್ ಒಳಗ್ ಸ್ಪೋರ್ಟ್ಸ್ ಆಡ್ಸಿಲ್ಲಮ್ಮ ಪ್ರೈಮರಿ ಒಳಗ ಆಡ್ಸಿದ್ದೆ. ಅವಾಗ ಲಾಕ್ಡೌನ್ ಆಗಿತ್ತಮ್ಮ ನಮ್ದ.
ಲಾಲಾಲಚ್ಚತ್ರಿ ನೋಡಮ್ಮ ಹಂಗೇನ ಇದಿಲ್ಲಾ
ನಾವು ಟೆಂತ್ ಇದ್ದಾಗ ನಾವು ನ ಹೇಡ್ತಿದ್ದಾಗ, ನೀವು ಟೆಂತ್ -ದ್ರಲ್ಲಮ್ಮ ನಿಮ್ಮ ಬ್ಯಾಚ ಲಾಷ್ಟು ಸ್ಪೋರ್ಟ್ಸ್
ಹನ ಅಸಲ್ಲಾನ
ನಮ್ಗ ಎಲ್ಲಿ ನೈನ್ತ್ ಎಡ್ತಕ್ಕ ಲಾಸ್ಟ್ ಇಯರ್ ಲಾಕ್ಡೌನ್ ಆತ್ತು ಬಸ್ ನೈನ್ತ್ ಫುಲ್ ಲಾಕ್ ಡೌನ್ ಟೆಂತ್ ನಾಗ ಆಡ್ಸ್ ಇಲ್ಲಮ್ಮ ಆವಾಗ ಲಾಕ್ ಡೌನ್ ಆಯ್ತದ ಆಡಿಸಲಿಲ್ಲಮ್ಮವಾಗ.
ಸ
ಅಲ್ಲಅಮ್ಮ ಲಾಕ್ಡೌನ್ ಆದ್ರ ಆಡ್ಸ್ಯಾರಮ್ಮ ಒಂದ ದವಸ್, ಅಥ್ಲೆಟ್ಸ್ ಆಡ್ಸರಸ ಗುಂಪಾಟ ಬುಟ್ಟ
ಇಲ್ಲಾಮಾ ಆಡ್ಸಿಲ್ಲ
ಹಊದಾ ಹಾಟ ಬಸ್ ಕಟ್ಟ ಹ
ಹ್ಮ್, ನಾನ್ಂಗತ್ತೆ ಸ್ಪೋರ್ಟ್ಸ್ ಆಡ್ಸಿದ್ರಂದರ ನನ್ವ ಹಾಕ್ತಿದ್ದವ ಅಮ್ಮ ಒಂದ್ ಏಳ, ಎಂಟು ಪ್ರೈಸ್
ನಾನು ಸ್ಪೋರ್ಟ್ಸ್ ಅಡನ ಅಲ್ಲಮ್ಮ ನನಗೆ ಒಂದ್ಣೆ ಇಂಟರ್ನಲ್ ಐ್ತಲ್ಲ ಹತ್ತು ಗಂಟೆ ಕೊಟ್ಟಣ್ಣ ಅಂತ ಸ್ಪೋರ್ಟ್ಸ್ ಆಗಿದ್ರ
ಯಕಬ ಅಂಗ
ಇದ್ಯಮನಾನ ಇ ಓ ಮಿಟ್ಟ್ಟಿದ್ದ ಮಾನ್ಲ್ಲ ನಮ್ಮ ಗರ್ಕಲ್ಗಡೆ ಸ್ಕೂಲ್ ಅದಡ
ನೀವು ಟೆಂತ್ಇದ್ದಾಗ ನಾವೆಲ್ಲಾ ಎಡ್ತಿದ್ದೀವಿ.
ಮಂದಿಗಿ ಬ್ಯಾಸ್ರ ಆಗವ ಮನಾವದಾರ ಅಡ್ಡಾಡ ಮುಂದೆ ಬೆನ್ನಿ ನಮ್ಮ ಬಡಕ ನ ನನ್ನನ್ನೆನ್ನ ಇನ್ನನ್ ಅನ್ಬಿಟ್ಟು ಇಡ ನಮ್ಮನ್ ಒನ್ ಶಗಿಸಿ ಕಳರು ಶಿಫ್ಟಿಂಗ್ಗೆರ್ ಬಿಟ್ಟವ ಸರ್ ಕ್ರಿಕೆಟ್ ಆಡೋಕೆ ಹೋಗಿದ್ಯಾ ಅವತ್ತು ನನಗ ಏನಂತ ಗೊತ್ತಿಲ್ಲ ಈಚಕ್ ತಿಂತ್ರೆ ಆಚಾಕ್ ಹೋಗ್ಬೇಕ ಇಡ್ಕೊಂ ಬ್ರೋ
ನಾವು ತೋಡಳೋಣ ನಿಮ್ಮ ಹಳೆ ಸ್ಟೋರಿಗ. ಇಂಥವ್ ಮಾಡಲ್ ನೋಡಮ್ಮ ನಾವ್ ಊಟ ಓಡಾಡ್ ಕೆಲ್ಸ ಅಂದ್ರೆ ಕೆಟ್ಟ ಒಳ್ಳ್ಯಾರಮ್ಮ ನಾವ್ ಕೆಟ್ಟ ಒಳ್ಳೆಯವರಮ್ಮ ಸಮಾಜಕ್ಕ.
ಕರೇನ ಯಾಕವ್ವಾ ನಗ್ತಿ.
ಇಲ್ಲ ಇಲ್ಲಿ ಇಲ್ಲಮ್ಮ. ಅಲ್ಲಿ ಅವ ಸಿಗೀಸ ಅವ ನಮ್ಮಣ ಸಹಾಯ ಬಡದ್ ಬಿಟ್ ನಮ್ಮ.
ಇವ ನಮ್ಮ ಅಣ್ಣನ್ ಸಹಿಬಡ ಕುಂತಲ್ಲ ನಮ್ಮ.
ಹೌದ ಕೆಲಸನ ಅದಾಮಮ್ಮ ಅವಂದು
ಹ್ಮ್ ಹ್ಮ್ ಯ ಬೆಂಗಳೂರಿಗೆ ಕರ್ಕೊಂಡೋಗ ಏನೇನ್ ಆಯ್ತ ನೋಡ. ಯಾಕೆ ನಿದ್ರೆ ಬಂತ ಮಕ್ಕ ಮಕ್ಕ.
ಕಂತಯರಮ್ಮ ನಾನು ಹೇಳೇತತ್ ನೋಡ್ರ.
ಹು ಅಷ್ಟೇ.